ಹೌ
ಇಲ್ಲದೀ ಪ ಇರೋ
ಅ ಸಮ್ ಇ ಕಡೆ ಒಳುರು ಜೊತೆ ಮ ನೋ
ಹ್ಮ್ ಹ್ಮ್ ನಾನ್ ಇಲ್ಲೇ. ಮಂಗಳೂರು.
ಯಾಕ.
ಸುಮ್ನೆ ಟ್ರಿಪ್ ಬಂದಿದ್ವಿ ನಾನು ನಮ್ ಹುಡುಗರು.
ಹೌದಾ ಈ ಅಕಡೆ ಏನ್ ಆಲ್ ಕರ್ನಾಟಕ ಹೆಂಗ.
ಹ ಒಂಥರ ಸೌತ್. ಕರ್ನಾಟಕ. ಹ್ಮ್ ಯಾಕಂದ್ರೆ ನಾವು ನಾರ್ತ್ ಕರ್ನಾಟಕದವರು ಹ ಇಲ್ಲ ಇಲ್ಲ ಇಲ್ಲ ಇಲ್ಲ ಈಗ. ಟ್ರೈನಿಗೆ ಬಂದೀವಿ ಫಸ್ಟ ಈಗ.
ಹ್ಮ್.
ಟ್ರೈನ್ಗೆ ಬಂದು ಇಲ್ಲಿ ಬಸ್ಸು ಈ ತರ. ಇವಾಗ ಮಂಗ್ಗಳೂರ್ ಬಂದಿವಿ. ಮಂಗಳೂರು. ಕುಕ್ಕೆ ಸುಬ್ರಮಣ್ಯ. ಧರ್ಮಸ್ಥಳ. ಇವು ಎರಡು ಪ್ಲೇಸ್ ನೋಡಿ ಒಂದುರೆಡು ಇಂಪಾರ್ಟೆಂಟ್ ಯಾವ್ದೋ ಟೆಂಪಲ್ಸ್ ಇದಾವೆ ಅಂತ ಅಲ್ಲಿ ಕರ್ಕೊಂಡ್ ಹೋಗ್ತಾರೆ. ಲೋಕಲ್ ಗೈಡು. ಬಿಡೋದು
ಅಂದ್ರ ಆಗತ್ತ ಮಜಾ ಬರುತ್ತ ಇಲ್ಲ ಅಂತಲ್ಲ ನಾವು ಎಲ್ಲ ವೇಟ್ ಮಾಡ್ಬೇಕು. ಓ ಬ್ಯಾಸರ.
ಹ್ಮ್.
ಹ್ಮ್ ಸುಮ್ ಟೂ ವೀಲರ್ ಬೈಕ್ ಹೋಗಬೇಕು ಇಬ್ಬೀಬ್ರು ಒಂದ್ ಮೂರ್ ನಾಲ್ಕ ಗಾಡಿ ಆದರೆ ನಡೀತಿತ್ತು. ಇಲ್ಲೋ ಎಲ್ಲ ಬೋರ್ಡ್ ಕಾರ್ ಮುಗಸಿದ್ರ ನಡ್ತಿ. ಹ
ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬಂದ್ವಿ. ನಾನೊಬ್ಬ ಒಂದ್ ಕಡೆ ಇದ್ದೀನಿ ಬೇರೆ ಇನ್ನೊಬ್ಬ ಫ್ರೆಂಡ್ ಬೇರೆ ಕಡೆದಾನ ಪಿಕಪ್ ಅಂಡ್ ಡ್ರಾಪ್ ತೊಂದ್ರ ಆಗುತ್ತಲ್ಲ. ಹ ಸೊ ಬೇರೆ ಬೇರೆ ಕಡೆಯಿಂದ ಬಂದಿವಿ.
ಅದ್ರಾನ್ ಚಲೋಯ್ತ ಆಯ್ತ ಎಷ್ಟು ದಿನ ಆಯ್ತು ಹೋಗಿ
ಇದು ಥರ್ಡ್ ಡೇ ಇವತ್ತು ನಾವು ಫಸ್ಟ್ ಗೋವಾಕ್ಕೆ ಹೋಗಿವಿ ಗೋವಾ. ಮುರುಡೇಶ್ವರ ಈ ಕಡೆ ಚಿಕ್ಕಮಂಗಗಳೂರು ಇವಾಗ ಮಂಗಳೂರ, ೀವಿಗಾ ಹಾ ನಾಳೆ ಎ ಚಿಕ್ಕಮಂಗ್ಳೂರು ಹೋಗ್ಬೇಕು ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಬೇಕ ಒಂದ ದಿನ
ಒಲೈನ್ ಗಿರಿ ಅಂತ ಮತ್ತಲ್ಲ ಹ್ಮ್ ಕಡೆ ಒಂದು ಟ್ರಿಪ್ ಬೆಂಗಳೂ ಕಡೆ ಬತ್ತಲ್ಲ ಶಕಲೇಶ್ಪುರ ಅಂತ ಬರುತ್ತೆ.
ಇ ಇಪ್ಪಾ ಚಿಕ್ಕ ಮಂಗಗಳೂರು
ಹ ಕುಂಬೆ ಕಡೆ
ಹ ನಂದಿ ಭಟ್ಟ ಮಂಗ ಬೆಂಗ್ಳೂರ್ ಇದೆ
ಮೈಸೂರ್ಲ್ಲಿ,
ಇಲ್ಲೇ ನೂರ ಮ ದೊಡ್ ದೊಡ್ಡಬಳ್ಳಾಪುರ ಈ ಕಡೆ ಆಗುತ್ತೆ ಹ್ಮ
ಅಂದ್ರ ನಾವು ಇದೆೇ ನಮ ಕೋಳಿಳ ತಾಂಟ ಕರೆಕಲ್ಲ.
ಹ್ಾ
ಯಾವ್ ಹುಡುಗರು ದುಡ್ಯಾ ಬಿದ್ಬಿಟ್ಟು ಎಲ್ಲಾ ಯಾವ್ ಬರ್ತಾವ ದುಡ್ಯಾಕ್ ಬಾ ಅಂದ್ರ ಖರ್ಚಿಕ್ ನೋಡ್ತಾರಬ್ರಿ ಅ ಇವಡದ ಕುುದದ ್ರೇ ಪೆಟ್ರೋಲ್ ನೀಏನ್ಾಕ್ಸರ್, ನಾನ್ ನೋಡ್ಕೋತೀನಿ,
ಅಲ್ಲ ಅಲ್ಲಪ್ಪ ಇವಾಗ ನೋಡೋ ಆಕ್ಚುಲಿ ನೀನು ನೋಡೋಕ್ ಅಂತಸ ಇರುತ್ತೆ. ಇತ್ತಲ್ಲ ಸೊ ನೀನ್ ಹೋಗ್ಬ ಕಲೆ
ಅಲ್ಲ ಅಲ್ಲ ನಾ ಹೇಳಿನಿ ರೋಮ ಬಾಡಿಗೆ ನಾನೇ ನೋಡ, ಕತೀನಿ ಇಲ್ಲ ಪೆಟ್ರೋಲ್ ಖರ್ಚು ಟೈಮ ನಾಷ್ಟಾ ಎಲ್ಲ ನಾನೇ ನೋಡ್ಕೊತೀನಿ ಬರೆ ಅಲ್ಲಿ ಏನ್ ರೂಮ್ ಬರ್ತಲ್ಲ ಅದ್ರಾಗ ಇಬ್ಬ ಇಬ್ಬರಿಗೂ ಶೇರಿಂಗ್ ಮಾಡ್ಕೊಳಮ್ಮ
ಹ್ಮ್
ರ ರೂಮ್ಲ್ಲಿ ಏನ್ ಇಬ್ಬರಿಗೆ ಬರ್ತಲ್ಲ ಶಾರದಾಗ ಅರ್ಧ ನೀ ಕೊಡು ಗಾಡಿ ಪೆಟ್ರೋಲ್ ಅ ಅ ನಾಷ್ಟ ಅಷ್ಟ ಹೋಗ ಬರ ಖರ್ಚುಗೆ ನಾಷ್ಟಾ ಇರುತ್ತ ಅದೆಲ್ಲ ನಾನೇ ನೋಡ್ಕೊಂಡ ಅಂತಿನಿ ಇಲ್ಲ ಹ ಒಬ್ಬರದ ರೂ ರೂಮ್ದಾಗ ಆರಾಧಗ್ ಈಶ್ ಷ್ಟ ಇಬ್ರು ನೋಡ್ಕೊೊಳ್ಳಮ್ಮಲ್ಲಿ
ಇವಾಗ ಹೋಗಕ್ ಎಷ್ಟ್ ದಿನ ಆಗ್ಬೋದು ಇವಾಗ ಒನ್ ಡೇ ಆಗುತ್ತೇ ನೀವ್ ಹೋಗ್ತೀರಲ್ಲ ಎಲ್ಲಿಗ್ ಹೋಗ್ತೀರಿ
ಇಲ್ಲೆ ಇದು ಮಂತ್ರಲ್ಲಯ
ಮತ್ತೆ ಹೋಗ ಅಕ್ಕಾ ಇವಾಗ ಬೆಳಿಗ್ಗೆ ಬಿಟ್ರ ಅಂದ್ರ
ಹ್ಮ್
ರ ಬೆಳಿಗ್ಗೆ ಇಲ್ಲೇಟಿಫನ್ ಮಾಡ್ಬಹುದು ಇಲ್ಲ ಹೋಟೆಲ್ದೊಳಗ್ ಮಾಡ್ಬೋದು
ಹ್ಮ್
ಆ ಹೋಟೆಲ್ದೊಳಗೆ ಈಗ ಮಿನಿಮಮ್ ಅಂದ್ರ ಫಿಫ್ಟಿ ರುಪೀಸ್ ಇರುತ್ತ ಇಬ್ಬ್ರಿಗೆ ಹಂಡ್ರೆಡ್ ಆಗುತ್ತಾ ಮದ್ಯಾನ್ ಊಟನು ಹೊರಗಡೆ ಆಗುತ್ತಾ
ಲೋ
ಮಧ್ಯಾಹ್ನ ಊಟ ಹಂಡ್ರೆಡ್ ಹಂಡ್ರೆಡ್ ಅಂದರೆ ಟೋಟಲ್ ತ್ರೀ ಹಂಡ್ರೆಡ್ ಆಯತು
ಹಾ ಅದ್ರದ್ದು ಎಲ್ಲಾ ನಾ ಏನ ನೋಡ್ಕೊತೀನಿ
ಹಾ ಒನ್ ನಿಮಿಷ ತ್ರೀ ಹಂಡ್ರೆಡ್ ಆಯ್ತು ಬರಿ ಎರಡ್ ಟೈಮದಾ
ಹ್ಮ್
ಆ ಮೂರನೇದು ಅಲ್ಲಿ ಅಲ್ಲಿ ಟೆಂಪಲ್ ಹತ್ರ ಪ್ರಸಾದ ಸಿಕ್ಕರೆ ಒಳ್ಳೇದು ಸಿಗ್ಲಿಲ್ಲ ಅಂದರೆ ಅಲ್ಲಿ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಲ್ಲೇ ಹೋಯ್ತು ಏನು ಒಂದಿನಕ್ಕ ಫೈ ಹಂಡ್ರೆಡ್ ಆಯಿತು
ಹ್ಮ್
ನೈಟ್ ಸ್ಟೇ ಗೊಂದು ಎಷ್ಟು ಹೋಗ್ಬೋದಪ್ಪ ಅಲ್ಲಿ ರೂಮ್ ರೆಂಟ್ ಬಾಡಗಿ ಎಷ್ಟುರ್ಬೋದು
ಅಲ್ಲ ಒಂದು ಏಳ ಎಂಟನೂರು ರೂಪಾಯಿ ಅಂತಾರಪ್ಪ ಹ
ಏಳ ಎಂಟನೂರಾ ಇವಾಗ ಓ ಅಲ್ಲಿ ತಾತ್ಕಾಲ ಅಂತ ರೂಮ್ ಬುಕ್ ಮಾಡ್ಬೋದ ಅಂತ ಅದು ಬುಕ್ ಮಾಡಿದ್ರೆ ಸಿಕ್ಸ್ ಹಂಡ್ರೆಡ್ ಆಗುತ್ತಾ?
ಹ್ಮ್
ಹಾ ಸಿಕ್ಸ್ ಹನ್ ನನ ಹಂಡ್ರೆಡ್ ಅಂದ್ರ ಇಬ್ರಿಗೆ ಅಂದ್ರೆ ಅವ್ರಗ್ಗ್ ತ್ರೀ ಹಂಡ್ರೆಡ್ ನಿನಗ ತ್ರೀ ಹಂಡ್ರೆಡ್ ಆಗುತ್ತಾ. ಸೊ ಇಲ್ಲಿ ಫೈ ಹಂಡ್ರೆಡ್ ಆಗಿತ್ತು ಪ್ಲಸ್ ತ್ರೀ ಹಂಡ್ರೆಡ್ ಏಟ್ ಹಂಡ್ರೆಡ್ ಆಯ್ತು ಹ ಇವಾಗ ನೀವು ಅಲ್ಲಿ ನಾರ್ಮಲ್ ಆಗಿ ಗಿ ಅಲ್ಲಿ ಹೊರಗಡೆ ಹೋದಾಗಿ ಏನಾದ್ರು ಚಾಟ್ಸ್ ತಿನ್ಬೇಕ್ ಅನ್ಸುತ್ತಾ ಕೋಲ್ಡ್ ಡ್ರಿಂಕ್ಸ್ ಕುಡಿಬೇಕ ಅನ್ಸುತ್ತ ನೀರ್ ವಾಟರ್ ಬಾಟ್ಲು ಟೀ. ಅಲ್ಲಿಗ ಒಂದು ಟೂ ಹಂಡ್ರೆಡ್ ತಗದ್ರೆ ತೌಸಂಡ್ ರೂಪಿ ಆಯ್ತು.
ಹೌದೌದ.
ಇನ್ನೂ ನೆಕ್ಸ್ ಡೇ ಬರ್ತಿರ್ತೀರಲ್ಲಾ
ಹ್ಮ
ಅವಾಗ ಟೂ ಟೈಮ್ ಮ್ಯಾ ಮ್ಯಾ ಮ್ಯಾಕ್ಸಿಮಮ್ ಟೂ ಟೈಮ್ಸ್ ಅಂತ ತೆಗದ್ರೆ ಫೋರ್ ಹಂಡ್ರೆಡ್ ಆಯ್ತು. ಹಾ ಇ ಟೋಟಲ್ ಹದ್ನಾಲ್ಕನೂರ ಪ್ಪೇ ನಿಂದೇ ಆಯ್ತು.
ಹ್ಮ್
ಅರ್ಥಾ ಆಯ್ತಿಲ್ಲ.
ಹಾ ಅರ್ಥ ಆಯ್ತ. ಬಕ ಹೆಂಗ್ ಮಾಡಮ್ಮ ಅಂತ ಅನ್ನಕತ್ತಿನಿ. ಹಲೋ ಹಲೋ ಹಲೋ ಹಲೋ ಕೇಳ್ತಾ ಪ್ರಶಾಂತ್.